ಹಲೋ ಹೇಳಿಸ್ತಾಯ್ತಾ.
ಹಾ ಕೇಳಿಸತೈತೆ ಅಕ್ಕ.
ಆಯ್ತಾ ತಿಂಡಿ.
ಇಲ್ಲಾಕ್ಕ ನಿಮ್ದು.
ನಂದು ಜಸ್ಟ್ ಆಯ್ತು ಕಣೋ.
ಹ್ಮ್
ನನಗೂ ಕ್ಲಾಸ್ ಇತ್ತು.
ಹಾ
ಅದಕ್ಕೆ ಟಿಫನ್ ಮಾಡ್ಕೊಂಡು ಕ್ಲಾಸ್ಕಳಣ ಅಂತ ಕೂತಿದ್ದಿದೆ. ಟೆನ್ಗೆ ಸ್ಟಾರ್ಟ್ ಆಗುತ್ತೆ ಹ್ಞೊ. ನೀನ್ ಏನ್ ಮಾಡ್ತಿದ್ದೆ.
ಎಕ್ಸಾಮ್ಸ್ ಅಲ್ವ ಅಕ್ಕ ಓದ್ಕತಿದ್ದೆ.
ಹಾ ಓಕೆ ಓಕೆ ಯಾವ್ದು ತೊಗೊಂಡಿರೋದು ನೀನು.
ಬಿಕಾಂ ಅಕ್ಕ.
ಬಿ ಕಾಂ ಅ.
ಹ್ಮ್
ಇವಾಗ ಯಾವ್ಯಾವ್ದ ಐತೆ ಲಾಸ್ಟು ಟ್ಯಾಕ್ಸ್ ಎಲ್ಲ ಐತೆ ಅಲ್ವಾ.
ಹಾ ಅಕ್ಕಾ
ಟ್ಯಾಕ್ಸ್ ಸಬ್ಜೆಕ್ಟ್ ಟ್ಯಾಕ್ಸು ಇನ್ನೊಂದು ಯಾವುದು? ಫಿನನ್ಷಿಯಲ್ ಮ್ಯಾನೇಜ್ಮೆಂಟ್? ಹ ಮತ್ತೆ ಇದಾಯ್ತ ಮತ್ತೆ ಇನ್ನೊಂದು ಯಾವುದೋ ಕ್ಯೂವಿಂದ ಬರುತ್ತಲ್ಲ.
ಅದು ಅಕ್ಕ ಆಪ್ಷನಲ ಐತೆ ನಾಲ್ಕ್ ಸಬ್ಜೆಕ್ಟ. ಎರಡೆ ಎರಡು ನಮ್ಗಿ ಇಷ್ಟ ಬಂದಿದ್ದು ತಗೋಬೋದು ಆ ಥರ.
ಹೌದ ಹೌದಾ ಇವಾಗ ಯಾವದ ಯಾವದು ಇದ್ದೀರೋದು.
ಇವಾಗ ಇನ್ಕಮ ಟ್ಯಾಕ್ಸ್ ಐತೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ. ಫಿನಾನ್ಷಿಯಲ್ ಅಕೌಂಟಿಂಗು, ಇನ್ವೆಸ್ಟ್ ಮ್ಯಾನೇಜ್ಮೆಂಟು ಆಮೇಲೆ.
ಹಾ ಹಾ
ಇ ಇನ್ಕಮ್ ಇನ್ಕಮ್ ಟ್ಯಾಕ್ಸ್ ಆಯ್ತು ಅಲ್ವಾ, ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಐತೆ ಅಕ್ಕ
ಓಹ ಇವೆರಡು ಎಕ್ಸ್ಟ್ರಾ ನಿಮ್ಗೆ ಇರೋದು
ಹಾ
ಹ ನಮ್ಗ ಇದೆಲ್ಲ ಇರಲಿಲ್ಲ ನಮಗ ಬೇರೆ ಇತ್ತು. ನಮ್ದು ಬರೀ ಲಾಸ್ಟ್ ಫೈನಲ್ ಸೆಮ ಬರಿ ಎಲ್ಲಾ. ಪ್ರಾಬ್ಲಮ್ಮೆ ಒಂದು ಬಿಸ್ನೆಸ್ ಸ್ಟಡೀಸ್ ಇತ್ತಾ.
ಹಾ ಅದು ಅದು ಹೋದ ಸೇಮಲ್ಲಿ ಇತ್ತು ಅಕ್ಕ.
ಲಾಸ್ಟ ಸೇಮ್ ಅಲಾ?
ಹಾ
ನಮಗೆ ಫೈನಲ ಇಯರ್ ಲಾಸ್ಟ್ ಸಮಲ್ಲಿ ಇತ್ತು ನಮಗೆ ಆಡಿಟು. ಅದೊಂದು ಥಿಯರಿ ಬಿಟ್ರೆ ಹ್ಮ್ ಅದೇ ಅದು ಒಂದು ಥಿಯರಿ ಬಿಟ್ರಿ ನಮ್ಗೆಲ್ಲಾ ಪ್ರಾಬ್ಲಮ್ಸ್ ಇದ್ದಿದ್ದು.
ಹ್ಮ್
ಇನ್ ಎಲ್ಲಾ ಸಬ್ಜೆಕ್ಟ್ಲು ಎರಡು ಥಿಯರಿ ಇತ್ತು ಎಲ್ಲಾ ಸೆಮ್ಮ್ ಅಲ್ಲವೇ
ಹಾ
ಮಾಮೂಲಿ ಟ್ಯಾಕ್ಸ್ ಕಂಟಿನ್ಯೂಸ್ ಆಗುತ್ತೆ. ಟ್ಯಾಕ್ಸ್ ಮತ್ತೆ ಫಿನಸಿಯಲ್ ಮಾಂಗೇಜ್ಮೆಂಟ್.
ಅದೇ ಓದ್ಸಲ ಒನ ಇತ್ತು, ಇವಾಗ ಟೂ ಕೊಟ್ಟಿದಿದ್ದಾರೆ ಅಕ್ಕ.
ಹ ಇದು ಫೈನಲ್ ಅಲ್ವಾ ಸಿಕ್ಸ್ತ ಸೆಮ್ಮು
ಹಾ
ಹ್ಮ್ ಅದಕ್ಕೆ ಯಾವತ್ತಿಂದ ಎಕ್ಸಾಮು?
ಮಂಡೆ ಇಂದ ಅಕ್ಕಾ.
ಯಾವುದು ಫಸ್ಟ್
ಅದೇ ಫಿನನ್ಷಿಯಲ್ ಮ್ಯೇಜ್ಮೆಂಟ್
ಹ್ಮ್ ಹೆಂಗಐ್ತ ಸ್ಟಡೀಸ್ ಎಲ್ಲ
ಏನಿಲ್ಲ ಅಕ್ಕ ಮಾಮೂಲಿ
ಕರೆಕ್ಟಾಗಿಿ ಓದಿ ಇದ್ ಮಾಡ್ಕೊ ಕರೆಕ್ಟ ಆಗಿ ಆಯ್ತಾ
ಹಕ್ಕ
ನಮ ನಮ್ ಚಿನ್ನ ಮಾಡ್ಕೊತಾರಲ್ಲ
ಹ್ಮ್ ಹದ್ನಾಲ್ಕ ನ ಬ್ಯಾಕ್ ಲಾಕ್ಸ್ ಐತೆ
ನಾನು ಅವ್ನ್ಗ ಹೇಳಿ ಹೇಳಿ ಸಾಕಾಯ್ತು ಅವನು ಓದ್ಬೇಕಾರನ ಕರೆಕ್ಟಾಗಿ ಕುತ್ಕೊಂಡ ಓದು ಓದು ಅಂತ
ಹ್ಮ್
ಆಲ್ಮೋಸ್ಟ್ ಯಾವಾಗ ನನ್ ಡಿಗ್ರಿ ಆದ್ಮೇಲೆ ನಂದು ಸ್ವಲ್ಪ ಬುಕ್ಸ್ ಎಲ್ಲ ಕೊಟ್ಟಿದೀ ಅವನ್ಗೆ ಇದನ್ನೇ ಓದಿಸಿ ರೆಫರ್ ಮಾಡು ಅಂದ್ಬಿಟ್ ಅವನು ತಲೆಗೆ ಹಾಕೊಂಡಿಲ್ಲಪ್ಪ
ಇವಾಗ್ಲುೂ ಕ್ಲಿಯರ್ ಮಾಡ್ಕೊಬೋದಿತ್ತು ಅಕ್ಕ ಅವರು ಮಾಡಲ್ಲ ಅಂತ ಅಂದ್ರು
ಹೌದು ನಾನು ಹದ್ನೇಹೇಳಿದ ಈಗ ಬಿಕಾಂ ಒಂದ್ ಕ್ಲಿಯರ್ ಮಾಡ್ಕೊ ಕೊಂಡರೆ ಮೇಲೆ ಬೇಕರ ಯಾವ್ದಾದಾರ್ ಜಾಬ್ಗೆ ಹೋಗ್ಬಹದು.
ಹೂ
ಹೌದಾ ಈಗ ನೋಡ ಈಗ ಫೀಲ್ಡ್ ವರ್ಕ್ ಮಾಡ್ತವನೆ.
ಅದಿಕ್ಕೆ ಹೇಳದೇ ಅಕ್ಕ ನೋಟ್ಸ್ ಎಲ್ಲಾ ಕಲೆಕ್ಟ್ ಮಾಡಕೊಡ್ತೀನಿ ಕ್ಲಿಯರ್ ಮಾಡ್ಕಳಿ ಅಂತಂದೆ. ಅವರು ಏನಕ್ಕೆ ಬೇಡ ಅಂತ ಅಂತಾರೆ.
ಹೂ ನಾನ ಅದ್ನೇ ಹೇಳ್ತೀನಿ ನಾನು ಅವರು ಇದ್ದಾರಲ್ಲ ನಮ್ಮವರು ಅವ್ರಗೆ ಹೇಳಿ ಸಿಟ್ಟ ಅವನೇ ಹೇಳ್ತಿರ್ತಾನೆ. ಅವನು ಹೇಳಿದ್ದಾನಂತೆ ಬಿಕಾಮ ಒಂದ ಕ್ಲಿಯರ್ ಮಾಡ್ಕೊಬಿಡು ನೆಕ್ಸ್ಟ ಯಾವದೂಕಾರು ಹೆಲ್ಪ್ ಆಗುತ್ತೆ ಅಂತ ನಾನು ಅದ ಹೇಳ ಈಗ ಬಿಕಾಂ ಒಂದ ಮಾಡ್ಕಬಿಟ್ರೆ ಆರಾಮಾಗಿ ಈಗ ನೋಡ್ಕೋ ಈಗ ಡಿಸೆಂಬರ್ ಗಂಟ ಬಂದ್ರೆ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಆಗ್ಬಿಡುತ್ತೆ ಜಾಬ್ ಅಲ್ಲಿ. ಸೊ ನೆಕ್ಸ್ಟು? ನೆಕ್ಸ್ಟು ಎಲ್ಲಾರೂ ಜಾಯಿನ್ ಆದ್ರೆ ಒಳ್ಳೆ ಸ್ಯಾಲ್ರಿ ಇರೋದು ಸಿಗುತ್ತೆ. ಒಂದ್ಲೇ ಪೊಸಿಷನ್ ಏನೂ ಸಿಗುತ್ತೆ ಅಂತ ನಾನ್ ಹೇಳದು.
ಹಾ ಅಕ್ಕ ಇವತ್ತ ಇವಾಗ ಬರ್ದ್ ಬಿಡ್ಬೋದಿತ್ತು. ಇಲ್ಲ ಬರಿಯಲ್ಲ ಅಂತ ಅಂದಬಿಟ್ಟ.
ಈಗ ಎಲ್ಲಿ ಅವ್ನಿಗೆ ಟೈಮೇ ಇಲ್ಲ ಅಲ್ಲಿ ವರ್ಕು ವರ್ಕು ವರ್ಕು ಅಲ್ಲ ಮಾರ್ನಿಂಗ್ ಎದ್ರೆ ಸಾಯ ಈವ್ನಿಂಗ್ ಗಂಟನು ವರ್ಕ್ ಅಲ್ಲಿ.
ಹೂ
ಆ ಫೀಲ್ಡಲ್ಲಿ ಮ್ಯಾನೇಜರ್ ಆದರೂ ಒಂದೇ ಮಾಮೂಲಿ ವರ್ಕರ್ ಆದ್ರೂ ಒಂದೇ ಆ ಫೀಲ್ಡ ಅಲ್ಲಿ.
ಹೂ
ನಾನು ಅದಕ್ಕೆ ಹೇಳ್ತನೀ ಬೇರೆ ಕಡೆ ಜಾಯ್ನ್ ಆಗಿ ಅಂತ ಇವನ್ ಜಾಯ್ನ್ ಆಗ್ತಾನಲ್ಲಾ ನಮ್ಮವರು
ಹೂ
ಅವಾಗ ಹೋಗಿ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದಾನೆ ನೋಡ್ಬೇಕು. ನಿನ್ ಹೆಂಗೆ ಸ್ಟೆಡಿಸ್ ಎಲ್ಲ ಹೆಂಗೆ?
ಏಕಾ?
ಸ್ಟೆಡಿಸ್ ಎಲ್ಲ ಹೆಂಗ ನಡೀತೈತೆ ಎಲ್ಲಾ?
ಆರಾಮ ಅಕ್ಕ.
ಎಲ್ಲಿ ಏನು ಏನು ಫಂಕ್ಷನ್ ಮಾನೀ ಅಲ್ವಾ ನೀವ್ ಕಾಲೇಜ್ ಅಲ್ಲಿ?
ಮಾಡಿದರೂ ಅಕ್ಕ ಹೋದ ವಾರ,
ಹೂ ಹೌದಾ ಟ್ರಿಪ್ ಟ್ರಿಪ್ ಎಲ್ಲೂ
ಎಲ್ಲೂ ಇಲ್ಲಕ್ಕ. ಎಲ್ಲೂ ಕರ್ಕೊಂಡ್ ಹೋಗ್ಲಿಲ್ಲ ಅದೇ ಇಂಡಸ್ಟ್ರಿ ವಿಸಿಟ್. ಇತ್ತನ ಕರ್ಕೊಂಡ ಹಯ್ತಾರೆ ಅದೊಂದೇ ಇನ್ನ ಎಲ್ಲೂ ಹಾ ಕರ್ಕೊಂಡ ಹೊಗಿದ್ರು.
ಎಲ್ಲಿ?
ಇಲ್ಲೇ ಕುದೇರು ಕರ್ಕೊಂಡ ಹೋಗಿದ್ರು ಅಕ್ಕ.
ಹಾ ಹಾ
ಅನಲ್ಲ.
ಕರ್ಕೋಗಿ ಹಂಗೆ ಬಂದ್ಬಿಟ್ರ ಅವರು?
ಹು ಅಲ್ಲೇ ಸುತ್ತ ಒಂದ್ ಎರಡು ಪ್ಲೇಸ್ ತೋರ್ಸುದ್ರಷ್ಟೇ. ಎಲ್ಲೋ ದೂರ ಕರ್ಕೊಂಡೆ ಹೋಗ್ಲಿಲ್ಲ ಇಲ್ಲೇ ಮುಗಿಸಬಿಟ್ರೊತ್ತಗೆ.
ಹೌದಾ ನಮ್ಮದ ಲಾಸ್ಟಲ್ಲಿ ಎಲ್ಲಿ? ಮಂಡ್ಯದಲ್ ಐತೆಲ್ಲ ಮಿಲ್ಕ್ ಫ್ಯಾಕ್ಟ್ರಿ
ಹ್ಮ್ ಹ್ಮ್
ನಂದಿನ ಅಲ್ಲಿಗೆ ಕರ್ಕೋಗಿದ್ರು ಅಲ್ಲೇನು ಒಂದು ಆಾಫ್ ಆನ್ ಅವರ್ ಅಷ್ಟೇ ಅಲ್ಲಿ ಅದ ಇದ್ ಬರುತ್ತೆ ನಡ ಯಾವ್ದೋ ಟೆಂಪಲ್ ಮಂಡ್ಯದಲ್ಲಿ ಕೆ ಎಮ್ ದೊಡ್ಡದು ಯದ ಟೆಂಪಲ್ ಬರುತ್ತೆ ಒಂದು ಶಿವೊಂದು
ಶಿವಾನಂದ ಅಕ್ಕ
ಹಾಞ ಅದು ಮರ್ತೋಯ್ತು ಆತ್ಮಲಿಂಗೇಶ್ವರನ
ಹಾ ಹ
ಹ್ಮ್ ನಾವು ಅದೇ ಅಲ್ಲೇ ಅಲ್ಲ ಅಲ್ಲಿ ನಾ ಹಿಂಸೆ ಮಾಡಿ ಅಲ್ಲಿ ಕರ್ಕೋಗಿ ನೆಕ್ಸ್ಟ್ ಅಲ್ಲಿಂದ ಸವರ್ಗೆ ಟ ಎಲ್ಲರಿಗು ಟಾರ್ಚರ್ ಕೊಟ್ಟು ರಂಗನ್ ತಿಟ್ಟ ಕರ್ಕೋಗಿ ಅಲ್ಲಿಂದ ನೈಟ್ ಮೈಸೂರ್ಗೆ ಹೋಗಿ
ಹ್ಮ್
ಅಲ್ ಬಂದಿದ್ದೆ ಮನೆಗ್ ಬಂದಿದ್ದೆ ಎರಡ್ ಎರಡ್ ಗಂಟೆ ಮಿಡ್ ನೈಟು ಹಂಗ್ ಬಂದೋ
ಕರ್ಕೊಂಡ್ ಹೋಗ್ಲಿಲ್ಲ ಇಲ್ಲೇ ಬಿ ಆರ್ ಇಿಲ್ಸ್ ತೋರ್ಸಿದ್ರು ಮತ್ತೆ ಸೋಮನಾಥ್ ಪುರ ಎರಡೆ
ಎಲ್ಲಿ ಗಡ ಶಬಿಟ್ಟ
ಹೋಗಿರೋ ಪ್ಲೇಸ್ಗೆ ಕರ್ಕೊಂಡೋಗಿದ್ರು ಇಲ್ಲಕ್ಕ ಅಲ್ಲೇ ಜೊತೆಲೆ ಬತ್ತ ಹಂಗೆ ತೋರ್ಸ್ಕೊಂಡ್ ಬಂದ್ರ ಅಷ್ಟೇ
ಅದೇ ಅಲ್ಲ ಅಲ್ಲೇ ಹತ್ರ ಅಲ್ಲ ಅಲ್ಲ ಅಲ್ಲೇ
ಹಾ
ಸು ಪೂರ ಏನು ಅರ್ಧ ಒಂದ್ ಅರ್ಧ ವರ್
ಹ್ಮ
ಅಷ್ಟೇ ಆಗೋದು ವೆಹಿಕಲ್ಸ್ಾದ್ರೆ ಬಸ್ ನಾ ಬಸ್ ಸ್ಲೋ ಬೇಕು ಅಂದರೆ ಲೇಟ್ ಆಗುತ್ತೆ ಆಮೇಲೆ ನಾವೇ ವೆಹಿಕಲ್ಸ್ ಮಾಡ್ಕೊಂಡ್ರೆ ಒಂದು ಅರ್ಧ ಗಂಟೆ ಆಗುತ್ತೆ
ಹ್ಮ್
ಅ ಚೆನ್ನ ಐತೆ ಆ ಪ್ಲೇಸಸ್ ಎಲ್ಲ
ಹ ಕ ನೋಡಿರೋದೇ ಅಲ್ವಾ ಬೇರೆ ಎಲ್ಲಾದ್ೂ ಕರ್ಕೊಂಡ್ ಹೋಗಿ ಅಂತ ಹೇಳಿದ್ವಿ ಅವರು ಪ್ರಿನ್ಸಿಪಲ್ ಪರ್ಮಿಷನ್ ಕೊಡಲ್ಲ ಅಂದ್ರು
ಹಾ ಮೈಸವರ್ ಕರ್ಕೋಕಕ್ ಇದ್್ಮ್ಬ ಬಿಡ್ಬೇಕೈತಿ ನಮ್ಗೂ ಅಷ್ಟೇ ಪ್ರಿನ್ಸಿಪಲ್ ಏನ್ ಪರ್ಮಿಷನ್ ಹಾ ನಮ್ಗೆ ಪರ್ಮಿಷನ್ ಏನು ಕೊಟ್ಟಿರ್ನಿಂದ ನಾವು ಲಾಸ್ಟ್ ಪ್ಲಸ್ಟರ್ ಅಲ್ಲೋಗಿ ಫುಲ್ಲು ಟಾರ್ಚರ್ ಕೊಟ್ಬಿಟ್ಟು ಬೇರೆ ಸೆಕ್ಷನ್ ಇದರ ನಮ ಸೆಕ್ಷನ್ ಅವರು ಬಾಯ್ಸ್ ಯಾರು ಬನ್ನಿಲ್ಲ ನಮ್ಮ ಕ್ಲಸ್ ಅವರು ಅವರೆಲ್ಲಂಗ್ಳೂರು ಟ್ರಿಪ್ಕೊಂಡ್ ತೋಗ್ಬಿಟ್ರು
ಹಾ
ನಾವು ಮಂಗ್ಳೂರ್ಗ್ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದವು ಬಾಯ್ ಅದೇ ಬಾಯ್ಸ್ ಜೊತೆನೆ ಲಾಸ್ಟ್ ನಷ್ಟಲ್ಲಿ ಏನ ಆಗ್ಬಿಟ್ರು ನಾವ್ ಇಲ್ಲಿಗ್ ಬಂದು ಅವ್ರ ಪಡಗ ಅವರು ಅಲ್ಗೋದ್ರು
ಹ್ಮ್ ನಮ್ಗೆಲ್ಲಾ ಕಂಪಲ್ಸರಿ ಬರ್ಲೇಬೇಕು ಇಲ್ಲ ಇಂಟರ್ನಲ್ಸ್ ಕಟ್ ಮಾಡ್ತೀವಿ ಅಂದ್ರು ಕೈ ಎಲ್ಲ ಒಂದಿದ್ರು
ನಮ್ಗೂ ಹಂಗೆ ಹೇಳಿದ್ದು ಕಣ ಏನ್ ಮಾಡುದತ್ತ ಬಾಯ್ಸ್ ನಮ್ ಹನ್ನೆರಡು ಜನ ಹೊಂಟೋಗ್ಬಿಟ್ರು ಅಂದ್ರೆ ಕ್ಲೋಸ್ ಇರೋ್ರೆ ನಾವು ಅವಾಗ್ಲೇ ಪ್ಲಾನ್ ಮಾಡ್ವಿ ಅಕ್ಕನಿಂದ ಮಂಗ್ಳೂರ್ ಹೋಗೋಣ ಅಬಿಟ್ಟು ಒಂದು ಬಾಯ್ಸ್ ಜೊತೆನೆ ಲಾಸ್ಟ್ ಫಸ್ಟ್ಲ್ಲಿ ಏನಾಯ್ತು ನಮ್ಮ ಮನೇಲಿ ನನ್ನ ಬೇಡ ಅಂದ್ರು ಸೊ ನಾನ್ ಹೋಗಿ ಬರೋಲ್ಲ ಅಂತಂದೆ. ನಾ ಬರೋಲ್ ಅಂದಿದ್ದಕ್ಕೆ ಇನ್ನಿಬ್ರು ಬರಲ್ಲ ಅಂದ್ರು.
ಹ್ಮ್.
ಸೊ ಇನ್ನಿಬ್ಬರು ಇದರು ನಾ ಆ ಬಾಯ್ಸ್ ಜೊತೆ ಇಬ್ಬ್ರೋಗಿ ಏನು ಮಾಡೋದ್ಬಿಟ್ಟು ಅವರು ಹೋಗಲಿಲ್ಲ.
ಹ್ಮ್.
ಆತ್ರಿಗ ನಾವ್ ಅಲ್ಲಿಗ್ ಟ್ರಿಪ್ಗ ಹೋದೊ.
ಹಾ,
ಅಲ್ಲಿ ರಂಗನ್ ತಿಟ್ಟಕ್ಕೆಲ್ಲ ಹೋಗಿ. ನಾಲ್ಕ್ ಗಂಟೆ ಹಂಗ ಆಗಿತ್ತು ಅಲ್ಲೂವೇ. ಆ ಆಮೇಲೆ ಪ್ರಿನ್ಸಿಗೆಲ್ಲ ಫೋನ್ ಮಾಡಿ ಸರ್ ಇನ್ನೂ ಟೈಮ್ ಇದೆ ಸರ್. ನಮ್ಮ ಮೈಸೂರ್ ಹೋಗ್ಬೇಕು ಹಂಗೆ ಹಿಂಗೆ, ತಂದಿ ಕೆ ಆರ್ ಎಸ್ ಕರ್ಕೋರು.
ಹ್ಮ್.
ಅಲ್ಲಿ ಹೋಗಿದ್ದೆ ಆಯ್ತು ಒಂಬತ್ ಗಂಟೆ ಹಂಗ ಹೋಗಿ ರೀಚ್ ಆದೊ ಅಲ್ಲಿ ಹೋಗಿ ಇದ್ದು. ಮಾಮೂಲಿಲ್ಲೆಲ್ಲಾ ಮ್ಯೂಸಿಕ್ದು ಎಲ್ಲಾ ಇರುತ್ತಲ್ಲ.
ಹ್ಮ್.
ಅದೆಲ್ಲ ನೋಡ್ಕೊಂದು ಮತ್ತೆ ಎರಡು ಗಂಟೆ ಆಯತ ಮತ್ತು ನಾವು ಮತ್ತೆ ಕೊಳಗಲ್ಲ ಬರೋ ಗಂಟ.
ನೀವಿದ್ದಾಗ ಆನಂದ್ ಸರ್ ಇದ್ರು ಅಲ್ವಾ ಅಕ್ಕ.
ಯಾರು,
ಆನಂದ್ ಸರ್.
ಹಾ ನಂದನ ಏನಪ್ಪಾ ನಂಗ ಗೊತ್ತಿಲ್ಲ. ಒಟ್ನಲ್ಲಿ ನಮ್ಗೆ ಯಾರು ತೊಕೋತರ್ ನಾವ್ ಇಲ್ಲಿ ಇಲ್ ನಾನು ಇಲ್ಲಿ ಓದಿದ್ದು ಮಾನಸದಲ್ಲಿ.
ಮಾನಸದಲ್ಲಾ ಸರಿ.
ಹ್ಮ್ ನಾನ್ ಅಲ್ಲ ಓದಿಲ್ಲ ನಾ ಮಾನಸದಲಿ ಓದಿದ್ದು.